ಹೋ
ಏನಡದಾ
ಹಲ್ಲ ಪನ್ನಂದರ
ಕಾಲಿ ಕಾಲಿ
ಖಾಲಿ ಖಾಲಿ
ಅನ
ಯಾಕ ಖಾಲಿ
ಕೆಲ್ಸಲ ನಲ್ಲ ಕಾಯಿಲಾಡ್ದ ಮಲೆ
ಕೆಲ್ಸಲ್ಲ
ಅಲ್ಸಲೇತ
ಹಕ್ಕ
ಯ ಕಡೆ ಹೋಗಲ್ಲ ನಮ್ಮ ಅಣ್ಣ ಕಳೆ ಕಟನ ನಾಳೆ ಗೂಡತ್ ನಮ್ಮದು
ಹ್ಮ್ ಹ್ಮ್
ನೀ ನ ನೋದು
ಹ್ಮ್
ನಿಮ್ದಲ್ಲ ನ ಕೊಡತ್ತಪ್ಪ ಯಳ ಹಟವಾಗ
ನಾವೇ ಕೊಡ ಮೆ ಕಡೆಲ್ಲ ಇವಾಗ
ಹ ಕಾಯ ಇ
ಅವ್ನು ಕಾಲ ನಡಪಾ ಹೆಂಗ ಕೆಲ್ಸ ಅದು ಹೆಂಗ ಕೆಲ್ಸ ಇಲ್ಲ ಇಲ್ಲ
ಇಗೆಾನಲ್ಲ ಪರ್ಸ
ಇಲ್ಲೇ ಕೊಡಮ್ಮ ಅಂತ
ಹೌ ಅರ ಮಾಡಳ
ಹ್ಮ್
ಹೌದ
ಹಾ ಎಳಪ್ಪ
ದ ಬ
ಹ ಗಪ್ಪಾ
ಪ್ಪ ವರಿತತದಪ್ಪಾ ಯಾವ ನ ಮೂಡ ಹಡುರು ಇ ಯಾವ ಹುಡುರು ಹಡೋರು ಕಿರಟ ಆಡಕ್ಂತಾರೆ ನಮ ದೋಸ ಪೋನ್ ಹಚ್ಚಿದ್ದ ಹ ಪಿಟ ರಸೆ
ಏನ್ ಕ್ರಿಕೆಟ್ ಹೇಳಕ್ ಹೊಟ್ಟಿದಾನ
ಒಂಟರ
ಹೋಗ ಹೋಗಿ ಏನ್ ಮಾಡ್ತ ಎಲ್ಲ ಹುಡುಗರು ಮ ಅಡಿಕಿಂತೋಗ ಮನೆಗೆ ಹೋಗ ಯನ್ನೆಲ್ಲಾಂತ
ಏನಲ್ಲ ಕಲಿ ಕಲಿಿ ಜಾಲಿ ಜಾಲಿ
ಹ್ಮ್ ಮತ್ತ ಮನೆಗೆೇನ್ ಮಾಡಕತ್ತ ಟೈಮ್ ಪಸ್ನ ಆತ್ತ
ಹಾ ಟೈಮ್ ಪಾಸ್ ಆದ್ದ ಇಲ್ಲಿ ಮನ್ಯಾಗ ಒಂದ್ಬಂಟಿ ಅದೇ ಅಂತ ಸಾಂಗ್ ಆಡಬೇಕಾದ ಮತ್ತೆ
ಹ್ಮ್ ಅದೇ ಆಡ್ ಂತಕಂದ್ರು ಯಾರು ಯಾರು ಅನ್ಕೊಂಡ ಮತ್ತೆ ಅವ ಮೇಲೆ ಉತ್ಸಾಹ ಅಂತ
ಹಾ ಬಾಜೆ ಸಾ ಕಾಪಳ ಮಾಡ
ನ ಮತ್ತ ಮಾದೇಶ
ಮತ್ತತ್ ಮಾನೆಾಯಜಂದ್ರ ಮನ್ಯಾಗ ಮತ್ತ್ ತಿಂದ್ರಲ್ಲ ನಾನು ಸೀ ಯಕಡೆ ನ ಬ ಬರ ಕ
ಹಊರ್ಬಿಟ್ಟು ಅದ ಕಳಸ್ತಾರ ನನಗೆ ಆಲ್ರೆಡಿ
ಮಾಗ ಜೋತ್ ಬಿಟ್ಟ ಬಿಡತಾರ ಮನ್ಯಾಗ
ಅಷ್ಟೇ ಆಮೇಲೆ ಆಯ್ತು ಒಂದೇ ಎಟ ಗಟಿನಗ
ಹ ಮ್ತ್ು ಒಂದಿ ಅ ಮನಿನ್ಗ ಅಂತಾರ
ಅದೇ ದಿನ ಮಾದೇಶ ಮಾದೇಶ
ಹಾ ಮಾತಾನ
ದಂಗಗೆರ್ತಾವ ಮತ್ತ
ಏನ್ ಸ್ಯಾಟ ನಮ್ಮ್ ಮುುಗಂದು ಎಂತ ಪರಿ ರೇಡಿಯ ಕುಂತ್ಬುಟ್ಟಾನ
ಅಬೋ
ಹ ಬೆಂಕಿಸಟ ಇಪಟ ಮಡಗಂಧ
ಹ್ಮ್ ಹ್ಮ್
ಹ್ಮ್ ಏ ಊಟಗಾಟ ಮಾಡಿಲ್ಲ ನೋಡಬೇಕು ಒಂಟು ಮದ ಕರ್ಕೊಂತರ
ಕರ್ಕಾಲ್ದಂಗಗೆ ಏನ್ ಮಾಡ್ತಾರ ಕರ್ಕೊಂತಾರ ಅವೋಗ ಹ್ಮ್ ಕರ್ಕೊಂತಾರ ಇನ್ನಮ್ಮ ಹ್ಮ ಹಾಡ್ ಕರ್ಕೊಂತರ್ ತಗ
ಹಾ
ಹ್ಮ್ ಉಂಡಲ್ಪ
ಏ ಊಟ ಮುಂಜೆಲ್ಲ ನ ಊಟ ನುದ ಇವನ್ ಶ್ಯಾಟ್ ಪ ಶಾಟಲ್ಲ ಪಟಾಲ ದೋಸ್ತಿಂದ ಹ ಏ ಒದು ನಮ್ಮ ಸ್ಂತಪಟ್ಟ ಓ ನಿನ್ನೆ ಹಬ್ಬಾ ಏನಲ್ಲ ಜಾಸ್ ಜಾರಿಿ
ಹ್ಮ್ ಹ್ಮ್
ಯಾವ ಜಾಲಿ ಜಾಲಿ ನೋಡಿ ಈಗ
ಪೂರ ಜಾಲಿ ಜಾಲಿ ಎಲ್ಲ ಖಾಲಿ ಆಗಿರ್ತಾವ ಎಲ್ಲಾ ಹುಡುಗರು ಬಂದವ ನ ಆ ಕಡೆ ಕಡೆ ಹೋಗದು
ಹ್ಮ ಎಲ್ಲ ಸ ಹೋಗಿದ್ದೇವು ಹಬ್ಬಕ್ ಬಂದಾವ
ಹ್ಮ್ ಹ್ಮ್
ಹೌ
ಹ ಬಗ ಬಂದವಾನ ಅದಕ್ಕೆ ನಡ್ದ ಹ್ಮ್
ಬಾಲಚರ್ ನೋಡುವ ಮರ ಹ್ಮ್
ಅಪ್ಪ ನೀ ಕರ್ಕಲ್ಿನ ಬಾಯಹಕಕ್ಕೆ ಕರ್ದಾರಏನ್ ನನ್ ಫೋನ್ ಮಾಡಿ
ಹೌದು ನೋಡ ಮರ
ಎದಕ್ ಬಂದ್ ಮ ಸುಮ್ನೆ ನ ಹೇಳಣ ಆಡಿದ್ರ ಕರ್ಕೊಂಡ ಅಂದ್ರ ಆಡ್ತಿನ ಇಲ್ಲಾಂದ್ರೆ ಇಲ್ಲಾ ಅಂತ ಹೇಳ ಹ್ಮ್ ಮತ್ತೆ ಏನ್ ಮಾಡ್ತಾವ
ಹ್ಮ ಯ ಸಡ್ಶದಲ್ಲ ಶಾಮಾಜ ಹ
ಏನಂತಪ್ಪ
ಈಗ ಅವವ್ರ ನಮ್ಮ್ಡ್ಗ ಐದ್ ಕೈದು ಹೊಡ್ಸಂದನ ಅಂತ ಸಿಕ್ಸ
ಅಂತ ಪರಿ ಹೊಡದಾರ
ಹ್ಮ್ ವಡದಾರ ಮಾತ್ತೆ
ಏನ್ ಮಾಡ್ತ ಎಲ್ಲಾ ಆಡ ಆಗ್ಯದ ಹುಡುಗರು ಹ್ಮ ಅದ ಸರ್
ಹ್ಮ
ಏನ್ ಎಲ್ಲಾ ಹುಡುಗರ ಆಡ್ತಾವ ಏನಲ್ಲ ಇನ್ನ ಯಾವನ್ ಬಂದಾವ ಎಲ್ಲ ಎಲ್ಲ ಬಂದಾವ ಊರಿಗೆ
ಎಲ್ಲ ಸಂಬಂಧ ಅವಊರ
ಅ ಅಂಗ ವಜ ನಿನ್ನೆ
ಹ್ಮ
ಹ
ನೀನ್ ಹಬ್ಬ ಜವರ ನಮ್ ಕಡೆಗೆ
ಹ್ಮ್ ಅದಕ್ಕೆ ಯ ಕಡ ಹೋಗಲ್ಲ ಇದೆ ಇವತ್ತು ಇಲ್ಲೇ ಇರ್ತಾರ
ಅ ಆರ ಆ
ಹ್ಮ್ ಅದೇ ಯಕಡೆ ಹೋಗಿಲ್ಲ ಇದೆ ಇವತ್ತು ಊರಗ ಇರ್ತ ಮತ್ತೆ ನಾಳೆ ಗೀಳಗ್ ಹತವ ಹೆಂಗಿದ್ರೆ ಆಯ್ತ ಇವತ್ತು ಶನಿವಾರ ನಾಳಿಗೆ ಐ್ ತರ ಅದ
ಹಾ
ಹ್ಮ್ ಎಲ್ಲ ರಜೆ ಇರ್ತಾವ ಯಾವಾಗ ಬತ್ರ ಹೋಗಲ್ಲ ನಾಳಿಗೆ ನಾಡ್ದ ಹಂಗಾರ
ಹ್ಮ
ಹ್ಮ್ ಹ್ಮ್
ಹ್ಮ
ಹ್ಮ್ ಯಾವ್ ಮಾಡಕತ್ತಪ್ಪ ಹೆಂಗ ಕರ್ಕೊಂಡ್ರ ಕರ್ಕೊಂಡಲ್ನ
ಏ ಕರ್ಕಂದ್ರ ನೋಡ್ರಿ ಅಗ್ರಿ
ಕಾರ್ಕಂಡ್ರ ಹ್ಮ್ ಹಾಡಾಡ ಏನ್ೋಕ ಆತಿ ಅಏನ್ ಬ ಫೀಲ್ಡಿಂಗ್ ಆಯ್ತು ಹಾಗಾದ್ರ ಆಯ್ತ ನ ಬಾಲಯಾಕೆ ಗಾಸಾರ್ರ ನನಕ್
ಹ್ಮ
ಆಯ್ತಾಯ್ತು ಬಾ ಯಕಂತನರನ್
ಹೌದ್ರೆ ನಿಮ್ದೇ ನಡಿದ್ರೆ
ನಮ್ದ ಏನ್ ನಡೀತ್ರಿ ಏನಲ್ಲ ನಾವು ಹುಡುಗರು ಹೋಗ್ಬಕ್ ಅವಾಗೆ ಹೋಗಿದ್ದೆ ಮುಂಜಾರೆ ಹೋಗಿದ್ದೆ ಕ್ರಿಕೆಟ್ ಆಡಕ ವಹ ಬ ಂದ್ವಿ ಸ್ವಲ್ಪ ಆಯ್ತು ಕೆಲ್ಸಗಳು ಇದು ಸ್ವಲ್ಪ ಮುಗಸ ಮ ತಂದು ಇಲ್ಲೇ ಹೊರಗೆ ಬಂದಿತ್ತು ಹ್ಮ್್ಮ ಮತ್ತತ್ ಆಮೇಲೆ ಎಲ್ಲಿಗೆನ್ ಹೋಗ್ೋಗ್ತ
ಹ್ಮ್ ಹ್ಮ್ ಕಿಲ್ಲೋಡೆಲ್ಲ ಕಿಲ್ಲೋಡೆಲ್ಲ ಇಲ್ಲೋಡೆಲ್ಲ ನ
ೋದ ನ ಹೋಗತ
ಹ
ಹ್ಮ
ಹಾ ಹಾ
ಹ್ಮ್ ಯಕಡು ಹೋಗಿಲ್ಲನ್ರ ಮತ್ತೆ ಅಲ್ಲ ಮತ್ತೆ ಯ ಪಡವಾಗಿಲ್ಲ ನಂದ
ಯ ಕಡೆಲ್ಲ ಕ ಅ್ಣ ನ ಗ ಹ ಹಾ
ಹಬಕಲ ಎಕಡಾನ
ಯಕನ ಮ
ಹ್ಮ್ ಹ್ಮ್
ಏನ್ಾನ ಕೊಡಲಿ
ಹ್ಮ್
ಹ್ಮ್ ಹ್ಮ್ ಏನ್ ಮತ್ತೆ ಅವಾಗ ಏನು ಆರಾಮಿಲ್ಲ ಅನ ಕತ್ತಿದ್ದೆ ಆರಾಮ ಆಯ್ತಾ
ಆರಾಮನ ಮರು ವರ್ಷ ಮ ಎ ವರ್ಷ ಉಾಕ್ತ
ಯಾವಾಗ ಹೋಗಿದ್ದ
ಹ ತ ಕೈ ಬಾರ
ಹ್ಮ್ ಮತ್ತ ವರ್ಷ ಮರಕ್ಕೆಲ್ಲ..
ತುಂಬಿ ನಾಮೇ ಸೊ..
ಹ್ಮ್ ಮತ್ತೆ ನೋಡಿ ಆರಾಮ ಸ್ವಲ್ಪ ಇನ್ನೂ ಆರಾಮ ಇಿಲ್ಲದ್ರು ಮತ್ತೆ ಕ್ರಿಕೆಟ್ ಆಡಕ್ ಹಯ್ದಾನ..
ಹ ಬಡ್ತ ಚ ಚ ಇ ಬಡ್..
ಹಂಗೆ ಏನನ ಕೈಯ್ಯಏನ ಮುರ್ಲಿಕ್ಕ ಬಿಡಲ್ಲ ಹಂಗೆ ಓದ್ನ ಅಂತದ..
ಹಾ ಆ್ದ.
ಹ್ಮ್ ಹಂಗೆ ಅಡ್ಕೆ ಅಂತಾರ ಏನ್ ಮಾಡಡ್ತ ನನಗೆ.. ಏನ ಇಟ್ಟು ಬೇನೆ ಅ್ದ ಮತ್ತೆ ಹೋಗ ಮತ್ತೆ ಒಂದ..
ಹ್ಮ..
ಹ್ಮ್ ಹ್ಮ್.. ಹಾ ಏನನ್ ಪೂಜೆ ಮಾಡ್ಕೊಂಡಂಬದಿ
ಹ್ಮ
ಹ್ಮ್
ಹಮಲ
ಹ್ಮ ಹ್ಮ್ ಆರಾಮಪ್ಪ ನೀ ಅಲರಾಮಲ್ಲ..
ಆರಾಮ ಮ..
ಹಾ ಇದನ್ ನಡತಿತ ಎಲ್ಲ ಕೆಲ್ಸಗಳು ನಡತಾವ ಎಲ್ಲಾ ನಡತ.. ಥಾಗ.. ಯ ಕಡೆ ಇಲ್ಲಿ ಎಲ್ಲ ಇದ್ದ ಬೇಸರ ಅದಪ್ಪಾ ನಮ್ಗೆ ಈ ಕಡೆ..
ಹಾ..
ಇದೆಲ್ಲಾ ಯದ್ದ ಬಸರದ ಏನ್ ಮಾಡ ಕೆಲ್ಸ ಬರೀ ಕೆಲ್ಸ ಕೆಲ್ಸ ಅನ್ಕ.. ಕಂಡ ಇದ್ದೀವಿ..
ಹಾ.. ಕಾಲ್ ಬ ಅದ ಇಪಾಲ ಇಡ್ತ ನಾನು.. ಹಾ..
ಎಲ್ಲ ಕೆಲ್ಸ ಕೆಲ್ಸ ಅನ್ಕೊಂಡು ಮತ್ತೆ ಬೇರೆದದ.. ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ ಹ್ಮ.. ತ್ತ ಅಂದ್ರೆ ಎಲ್ಲಾ.. ಹೆಂಗಡಪಾ ಎಲ್ಲ ಟೈಮ್ ಪಾಸ್ ಆಗ್ಬೇಕಕ್ಲ್ಲ ಏನೇನೋ ಒಂದು ಮಾತಾಡ.. ಲ್ದಿ ಏನಿಲ್ಲ ಪೂರ ಕ್ರಿಕೆಟ್..
ಬೆನ್ನಿ ಬಯ ಆಡ್ತರಿ ನೀವು ಸಾಕು ಸಾಕಸ್ ಡ ಹ.
ಅಲ್ಲಾ ಕ್ರಿಕೆಟ್ ಆಡದ್ರಾಗ ಬಸಿ ಆಗಿರ ನೀವು..
ಏ ಬೀಜಿಲ್ರ ಹೆಂಗೆ ಮಾತಾಡ್ತ..
ಅಂತಾಡ್ತ್ರಿ ಆಯ್ತ್ ಏನ್ ಬಾಲ್ ಬಂತಂದ್ರ ಆಕಡೆ ಹೋತ್ರಿ..
ಹ.
ಹ್ಮ್ ಅದ್ರ ಸಾಲಗ್ರಿ..
ಹ್ಮ ಹ್ಮ..
ಏ ಬಾಲ್ ಬಂತಂದ್ರ ಆ ಕೊಡೋಗದ ಕೊಡೋಗದು ಮಾತಾಡ್ಕ ಅಂತ..
ಹ್ಮ್..
ಹ್ಮ್ ಕೆಲ್ಸಗಳು ನೋಡ್ದಾವನ ಹಂಗೆ..
ಕೆಲ್ಸ ಮಾಡ್ದಲ್ಲ..
ಹ್ಮ್ ಹ್ಮ್ ಹ್ಮ್ ಹ್ಮ್..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
ಯದ ಅನ್ನದ..
.. ಹ.
ಹಾ..
ಹಾಕತ್ರಿ ಏನ್ ಆಡ್ತ್ರಿ ಏನಲ್ಲಾ ನೀವ..
ಹಗೆ ಮಾತಾಡ್ರ..
ಎ ಮಾತಾಡನ್ರಿ ಆಯ್ತ ಆಯ್ತ ಆಡ್ರಿ ಆಡ ಆಡಿ ಆಮೇಲೆತ್
ಆತ್ರಿ